ಹಲೋ.
ಆರಾಮ್ ಇದೀರಾ ಅಕ್ಕ.
ಹಾ ಆರಾಮಮ್ಮಿ ನೀವ್ ಆರಾಮಿದೀರಾ.
ಆರಾಮದೀವಿ.
ಹಾ- ಏನ್ ಮಾಡ್ತಿದ್ದೇ.
ನಿಮ್ ಕಡೆ ಹೆಂಗ ಐತಕ್ಕ ಮಳಿ ಗಾಳಿ ಎಲ್ಲಾ.
ಹಾ ಮಳೆ ಇವಾಗ ಬರ್ತಿದಮ್ಮಿ.
ಹೌದಾಕ ಇಲ್ಲಿ ದೊಡ್ಡ ಗರಿ ಬಿತ್ತಕ್ಕ ಇವಾಗ ತೆಂಗಿನ ಗರಿ.
ಅಯ್ಯೋ ಹೌದಾ ಏ ಅಷ್ಟೊಂದೆಲ್ಲ ಏನಿಲ್ಲ. ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ. ಇವಾಗ ಸಾಯಂಕಾಲ ಅಷ್ಟೇ ಮತ್ತೆ ಬಂದೇ.
ಹೌದಾಕ ಇಲ್ಲಿ ಇವ ದೊಡ್ಡ ಗರಿ ಬಿತ್ತಕ್ಕ. ಹಾ ಅಕ್ಕ ಕಾಯ ಎಲ್ಲಾ ಬಿಲಕತ್ವಕ್ಕ.
ಅಯ್ಯೋ ಯ್ಯೋ.
ನಾವ್ ಇಲ್ಲಿ ಕಾಯ ತಗೊಂಡ್ ಎಳನೀರು ಕುಡಿತವಿ. ತೆಂಗಿನಕಾಯ ಬಿಳತವ್ವಲಕ್ಕ ಹಾ ಅಕ್ಕ ಮತ್ತೆ ಇವು. ಕೋತಿ ಒಂದು ಕೆಡ್ತವಲ್ಲಕ್ಕ. ಅವನ ತಗೊಂಡು ಕುಡಿತೀವ ಕ ಎಳ್ನೀರ್ ಅವ ಅಪ್ಪಾಜಿ ಹೊಡ್ದ್ ಕೊಡ್ತಾರಾಕ.
ಹಾ-
ಅವನೇ ಎಳ್ನೀರ್ ಕುಡಿತೀವಿ ಕೊಬ್ಬರಿ ಕೂಡ ಇರ್ತತಕ್ಕ ಅದ್ರೊಳಗ.
ಹಾ ಎಲ್ಲಿ ಕುಡ್ದ ಆರೋಗ್ಯ ಒಳ್ಳೇದ್ ಬಿಡು ಹ್ಮ. ಹೌದು ಬಾಳ ರೇ ಇವಾಗ ಕುಡಿಕೆ ಆಗಲ್ಲ.
ಎಳ್ಳರು ಹಾಕ್ಕ ತುಂಬತ್ತು ರೂಪಾಯಿ ರೂಪಾಯಿ ಆಗತಕ್ಕ ಇವಾಗ ಎಳ್ಳಿರು.
ಲ್ಲ ಹ ಬೇರೆ ಊರ್ ಹೋಗಿದ್ವಿ ಅಷ್ಟ ಇಷ್ಟೊಂದು ರೇಟ್. ಇದ್ದಿಲ್ಲ ಇಪ್ಪತ್ತು ರುಪಾಯಿ ಅಷ್ಟೇ ಇದ್ದವು ಇಲ್ಲಿ. ಫುಲ್ ಇದ ಸಿಟಿ ಆಗುತ್ತಲ್ಲ ರೇಟ್ ಜಾಸ್ತಿ ಮಾಡ್ತಾರ. ಹಾ ಬಾಳ ರೇಟ್ ನಮ್ಮೂರ್ ಸೈಡ್ ಅದೇ ಅಮ್ಮಿ ಅವ್ರ ಇನ್ನೇನ್ ಚಿಂಜ ವಾಪಸ್ ಕೊಡಲ್ಲ. ಹಲೋ ಹಾ ಮೇಡಂ?
ನಾವ ಪ್ರವಾಸಕ್ ಹೋಗಿದವ ಅಕ್ಕಾ ಅಲ್ಲಿ ಹೋದಾಗ ಐತಲಕ್ಕ ಹತ್ತ ರೂಪಾಯಿಗ ಒಂದ್ ಕಾಯಿ ಕಬರಿ. ಮತ್ತ ಪ್ರವಾಸ ಹೋಗಿದ್ವ ಅಕ್ಕಾ ನಮ್ಮೂರ್ ಕಡೆ ಎಲ್ಲಾ ತೊಂಬತ್ತು ನೂರು ರೂಪಾಯಿ ಅದಾವ ಕಾಯಿ ಅದು ಇರ್ತವೆ ಸಣ್ಣ ಸಣ್ಣ ಇರ್ತಾವ ಅಕ್ಕ ಕಾಯಿಗಳು
ಹೌದು ನೀರೇ ಇರಲ್ಲ ಅದರಲ್ಲಿ ಹೂ
ಹ ಅಕ್ಕ ಮತ್ತೆ ಇನ್ನೊಂದ್ ಸ್ವಲ್ಪ ಹೋದಂಗ ಸಿಹಿ ಇರ್ತವ ಅಕ್ಕ ನೀರು ಒಂದೊಂದ್ ಕಡೆ ಹುಳಿ ಹುಳಿ ಇರ್ತವ ಅಕ್ಕ.
ತೋ ಹೌದ ಹೌದು ಅವರು ನೀಟಾಗಿ ನೋಡಿ ಮಾ ಈಗ ಮಾರರೆಲ್ಲ ಇಂಗ ತಗೊಂಡ್ರ ಬಿಡ ಅಂತ ತಂದ ಬಿಡ್ತಾರೆ. ನನ್ನಗ ಆದರೆ ಏನು ಹೋಗಲಿ ಬಿಡಪ್ಪಾ. ಆರೋಗ್ಯ ಚೆನ್ನಾಗಿರುತ್ತೆ ತುಟ್ಟಿ ಆದರ ಏನ್ ಕೊಡ
ಹ ಅಕ್ಕಾ ನಮ್ದ ಏನಿಲ್ಲ ಅಕ್ಕಾ ಇಲ್ಲ ಒಂದು
ಹಂಗ
ತೆಂಗಿನ ಮರ ಐತಲ್ಲ ಅಕ್ಕಾ? ನಮ್ಮ ಮನೆ ಕಡೆ ತೆಂಗಿನ ಮರ ಇದಾವ ಅಕ್ಕಾ ಇಲ್ಲಿ ಕೋತಿ ಹತ್ತಿದ್ ಅಂದ್ರ ಒಂದ್ಸರ್ತಿ ಕೋತ ಹತ್ತಿದ್ ಹತ್ತಿತಂದರ ಆರ್ ಕಾಯಿ ಕೆಡೋತದ ಅಕ್ಕಾ.
ಹೂ ನಿಮ್ಗೆ ಹೆಂಗಾದ್ರೆ ಉಚಿತವಾಗಿ ಎಳ್ನೀರ್ ಉಚಿತವಾಗಿ ಎಳ್ನೀರು ಕುಡಿಬೋದು.
ಹೌದು?
ಹೂ ದುಡ್ಡು ಕೊಟ್ಟ ಕೊಂಡ ಕೊಂಡಂಗೆ ಹೇಳ್ತಾರೆ. ಹಾ ಹ
ಗರಿಗಳೆಲ್ಲ ಬಿದ್ರ ಅವ ಗರಿಗಳನ್ನ ಅದ್ರ ಒಳಗಿರ ತೇಳ್ಳ ತಗದ ಕಸ್ಬ ಇದನ್ನ ಸಳ್ಳ ಮಾಡ್ತಾರ ಅಕ್ಕಾ ಕಟ್ಟಿಗಿ ತಗದ. ಡಿ ಸೇಳ್ಳ ಆಗುತ್ತ ಅಕ್ಕಾ ಕಸ ಬಳಿಯಕ ಆಗುತ್ತ ಅಕ್ಕಾ ಅದು. ಎಲ್ಲದ್ರಿಂದ ನಾ ಉಪಯೋಗ ಐತ ಅಕ್ಕಾ.
ಅವ ನಿಂಗ ಏನ್ ಇದ ಅಲ್ಲ ಎಲ್ಲದನು ಉಪಯೋಗ ಇವಾಗ?
ಹ ಹಾ ಅಕ್ಕಾ ನಾವು ಇದನ್ನು ಮಾಡಿವ ಅಕ್ಕ ಮಳೆ ನೀರು ಉಳಸ್ತಾರಲ್ಲ ಅಕ್ಕ ಅದನ್ನು ಮಾಡಿವ ಅಕ್ ಅಕ್ಕ ನಾವು ಮನೆ ಮೇಲೆ ಗುಬ್ಬಿಗೆ ನೀರ್ ಇಡ್ತಿವ ಅಕ್ಕಾ.
ಹಾ ಇವಾಗ ಎಲ್ಲಾ ಕಡೆ ನೀರಿನ್ ತೊಂದ್ರೆ ಆಗಬಿಟ್ಟದ ಬಿಡಮಿ. ನೀರ ಸರಿಗ್ ಬರ್ತಾ ಇಲ್ಲ ಅಲ್ಲಾ ಅಮಿ.
ಹಾ ಅಕ್ಕ ಹಾ ಅಕ್ಕ ಇವಾಗ ಮಳಿ ಬರಕ್ಕ ಕುಂತದ ಅಕ್ಕ ಕರೆ ಇದು ವಿದ್ಯುತ್ ಕೂಡ ಹೋಗಬಿಟ್ಟತ ಅಕ್ಕ.
ಅಯ್ಯೋಯ್ಯೋ ನೋಡ ಮಳೆ ಬಂದ್ರೆ ವಿದ್ಯುತ್ ಇರಲ್ಲ.
ಹೌದ ಅಕ್ಕಾ?
ಹಾ ಹೂ
ನಮ್ದು ಇಲ್ಲೇ ಇವು ಡ್ಯಾಮ್ ಕೂಡ ಎಲ್ಲಾ ಇಲ್ಲೇದಾವಲ್ಲ ಅಕ್ಕಾ?
ಹಾ
ಚೆನ್ನಾಗಕ ನಮಗ ನೀರೆಲ್ಲಾ ಚೆನ್ನಾಗ್ ಸಿಗತ್ತ ಅಕ್ಕಾ ಇದು ನಮಗ್ ಸಮಸ್ಯೆ ಬರೋದು. ಕುಡಿಯ ನೀರದ ಅಕ್ಕಾ ಅಷ್ಟೇ ಅಕ್ಕಾ. ಇವರು ನಳದ್ದ್ ನೀರ್ ಬರ್ತಾವಲ್ಲಕ್ಕ ಇವು ಕುಡಿಯಾಕ ಆಂಗಿಲ್ಲಕ್ಕ ಹಾ ಅಕ್ಕಾ ಇವ್ ಬಳಸ್ಬೋದಕ್ಕಾ ಕುಡಿಯಾಕ ನೀರು ನಾವು ಮತ್ತೆ ಇವು ಫಿಲ್ಟರ್ ನೀರ್ ತಗೊಂಡ್ ಬರ್ಬೇಕು ಆರೋ ನೀರ್ ತಗೊಂಡ್ ಬರ್ಬೇಕು ಅದ ಕಷ್ಟ ಅಕ್ಕಾ ನಮಗೆ ತರಾಕ.
ಹೌದೌದಮ್ಮಿ ಮೊರಿಲಿ ನಮ್ಮ್ ಸೈಡ್ ಹೌದು ನಮಗು ಇರಲ್ಲ ಇವಾಗ ಇವಾಗ ಹತ್ತಿನ ಕ್ಕೆ ಹನ್ನೊಂದ್ ದಿನಕ್ಕೆ ಹದ್ನೈದ ದಿನಕ್ಕೆ ನೀರ್ ಹಂಗ್ ಬಿಡ್ತ ತರಲ್ಲ ಅವ್ನ್ ಹಂಗಾದ ಕುಡಿಯಕ ಎಲ್ಲಾ ಕೊಡಗುಳೆಲ್ಲ ತುಂಬಿ ಟ್ಯಾಂಕ್ ಗಳೆಲ್ಲ ತುಂಬಿ ಹಂಗೆ ಇಟ್ಟಿರ್ತವಲ್ಲಾ ಹುಳ ಆಗುತ್ತೆ ಅವನ್ ಕುಡಿಯಕೆ ಮನ್ಸಾಗಲ್ಲ
ಹೌದಕ್ಕ ಮೊದ್ಲು ನಮ್ಮ್ ಅಜ್ಜಾ ಅಜ್ಜಿ ಎಲ್ಲಾ ನದಿ ಒಳಗೆ ಹಿಂಗ ನೀರ್ ತುಂಮಕೆ ಬಂದ್ ಹಿಂಗ ಕುಡಿತಿದ್ರಕ್ಕಾ ಇವಾಗ ನಳದೊಳಗ್ ನೀರ್ ಬರೊವ್ ಕೂಡ ಕುಡಿಯಕ್ಕಾಗಲ್ಲ ಅಕ್ಕಾ ಹಂಗಿರ್ತಾವ ನೀರ್.
ಯೋಚನೆ ಮಾಡಿ ಕುಡಿಬೇಕು ಅವನಾದ್ರು
ಹ ಹಾ. ಹೌದಕ್ಕ ಮೊದ್ಲಾಗೆಲ್ಲ ಅದ್ರೊಳ್ಗ ಕಬ್ಬಿಣಾಂಶ ಎಲ್ಲಾ ಇರ್ತಿತ್ತು
ಹಾಂ ಇವಾಗೆಲ್ಲಾ ಪ್ಲಾಸ್ ಪ್ಲಾಸ್ಟಿಕ್ ಬಂದು ಎಲ್ಲಾ ಕಡೆ ಪ್ಲಾಸ್ಟಿಕ್ ಇಂದ ಆ ನೀರಾಗ ಏನ್ ಬರ್ತತೊ ಏನ್ ಕುಡಿಬೇಕೊ ಏನ್ ತಿನ್ಬೇಕು ಅನ್ನೋದೇ ಭಯಾ. ತಿನ್ನದೇನ್ ಹೊರಗಡೆ ತಿನ್ಬಿಡ್ತೀವಿ ಹ್ಮ್ ಏನಾರ್ ಊಟ
ನೀರು ಎಲ್ಲಂದ್ರಲ್ಲಿ ಕೂಡಿಯಕ್ ಆಗಂಗಿಲಕ್ಕಾ ಹೌದು ನೀರ್ ಕುಡೆಕ ಆಗಂಗಿಲಕ್ಕಾ ಒಬ್ಬರಿಗೆ ಹುಷಾರ್ ತಪ್ಪಿಡ್ತತೆತಕ್ಕಾ ನೀರ್ ಏನಾರ ಕುಡುದ್ರ
ಹ ನಮ್ಗಾದ್ರ ಅಷ್ಟೇನೇ ನಾವು ಮೊನ್ನೆ ಊರ್ಗ್ ಹೋದಾಗ ಹಂಗೆ ಆಗ್ಬಿಟ್ಟಿತ್ತು ಮೂರ್ ಊರ್ ನೀರ್ ಕುಡಬಿಟ್ಟಿದ್ವಿ ಎಲ್ಲಾ ಕಡೆನೂ ಚೆನ್ನಾಗೇ ಇಲ್ಲಾ ನೀರು.
ಯ ಇನ್ನೊಂದು ನಾವು ಬಾಳ್ ಇವು ಬಾಟಲ್ ನೀರ್ ಕುಡಿತೀವಲ್ಲಕ್ಕಾ
ಹಾ.
ಎಷ್ಟು ಚಲೋ ಅಷ್ಟು ಚೊಲೋ ಅಲ್ಲಕ್ಕಾ ಇವಾಗ ಬಿಸ್ಲೇರ್ ಐತಲ್ಲಕ್ಕ ಇದ ಮೊನ್ನೆ ಒಂದ್ ಒಂದ್ ಕಡೆ ಏನಾಗೇತಕ್ಕಾ ಒಬ್ಬರು ಇದ ಹ ಬಂಗಾರ ಅಂಗಡಿಗೆ ಹೋಗ್ಯಾರ ಅಕ್ಕಾ ಬಂಗಾರ ಅಂಗಡಿಗ್ ಏನ ತಗೋಣಕ್ ಹೋಗ್ಯಾರ ಅಕ್ಕ ಅವ್ರಗ್ ನೀರ್ ಅಡಿಕ್ ಆಗೈಅಂದಕೊಂಡ್ ಅವರಿಗೆ ನೀರ್ ಡಿಕೆ ಆಗೆತಿ ಅನ್ಕೊಂಡ ನೀರ್ ಅಲ್ಲಿ ಇದ್ದಿದ ತಗೊಂಡ್ ಕುಡ್ದಾರ ಅಕ್ಕಾ ಅಲ್ಲೆ ಒಂದು ಅಂಗಡಿಗೋಗಿ ತೊಗೊಂಬಂದು ಅದ ಬಿಸ್ಲೇರಿ ನೀರ್ ತೊಂಬಂದಾರಕ್ಕ ಅವು ನೀರ್ ಅಲ್ಲಕ್ಕ ಅದು ಆಮ್ಲಿಯ ಅಕ್ಕಾ ಅದ ಅದ್ರೊಳಗೆ ಆಸಿಡ್ ಐತೆ ಪಾಪಾ ಅವರು ಕುಡ್ದ್ ಬಿಟ್ಟಾರಕ್ಕಾ ಹೆಂಗ ಆಗಿರ್ಬೇಡಕ್ಕ ಪಾಪ ಅವ್ರೀಗೆ. ಅವ್ರ ಇವಾಗ ಸಾವು ಬದುಕಿನ ಮಧ್ಯೆ ಹೊರಾಡಾ
ಅಯ್ಯೋಯೊ ನೋಡ್ ಈ ತರಾ ತಂಗ್ ಮಾಡೆ ಬೇರೆ ಆತರ ಎಲ್ಲಾ ಇಡ್ಬಾರ್ದ ಯಾರಾದ್ರು ಬರ್ತಿರ್ತಾರೆ ಹೋಗ್ ರ್ತಿರ್ತಾರೆ ಗ್ರಾಹಕರು ಆತರ ಅವರು ಇಡ್ಬಾರ್ದ ಆತ
ಅವರು ಮತ್ತೆ ಅಂಗಡಿಯರು ತಮ್ಮ್ ಮೇಲೆ ಹೆಂಗಾಕ್ಕೆಂತಾರಕ್ಕಾ. ಅಲ್ಲಕ್ಕಾ ಅಂಗಡಿಯರ್ ಅವ್ರು ತಮ್ಮ ಮೇಲೆ ಹೆಂಗ ಹಾಕಂತಾರಕ್ಕ ಹಾಕಣಂಗಿಲ್ಲ ಇವ್ರರೆಲ್ಲಾ ಹಿಂಗ ಇವೆಲ್ಲಾ ಬಂದಿದ್ವು ನಾವ್ ಹಿಂಗ್ ಕೊಟ್ಟೀವಿ ಅಷ್ಟೇ ತಗದು ಅಂತರಕ್ಕಾ ಅವ್ರು
ಹ್ಮ್ ಇವಾಗ ಇಲ್ಲಮಿ ಬಾಳ ಎಚ್ಚರಿಕೆಯಿಂದ್ ಇರ್ಬೇಕ್ ಇವಾಗಿಂದ ಇರೋದು. ನೀರ್ ಕೂಡನು ಕಲುಷಿತ ಆಬಿಟ್ಟಾವ ನೀರ್ ಕೂಡ ನೀರು ಯಾವ್ದೇನು ಅನ್ನೋದೇ ಗೊತ್ತಾಗಲ್ಲ ಇವಾಗ.
ಮೊದ್ಲೆಲ್ಲಾ ಊಟ ಮಾಡಲಾರ್ದ ನೀರ್ ಕುಡಿದ್ರ ಸಾಕು ಆರಾಮ್ ಇರ್ತಾರ ಅಂತಿದ್ರರು ಇವಾಗ ಚೆನ್ನಾಗ್ ಊಟ ಮಾಡಿದ್ರು ಕೂಡ ಆರಾಮ್ ಇರಾಕ್ ಆಗಂಗಿಲ್.
ಹಾ ಈವಾಗ್ಲೇಮ್ಮಿ ಇದ ರೀಸ ಇವಾಗ ಸದ್ಯ ನಡ್ದಿರೋದೇ ಇದು
ಹೌದಕ್ಕಾ ಇವಾಗ ಐತಲ್ಲ.
ಹೌದಕ್ಕ.
ನೀರು ನೀರು ಬಂದುಬಿಟ್ಟಿದ್ದೆ. ಆ ನೀರು ಅದ್ಕಲ್ಲಿ ನೀರು ಅದ್ನೆಲ್ಲ ತೆಗಿಬೇಕು. ಓ ಇಲ್ಲಂದ್ರೆ ಆರಾಮ್ ಆಗಲ್ಲ ನೀವ ಅಂತ ವೈದ್ಯರು ಹೇಳಿದ್ರು ಅಂತೆ. ಹಂಗ ಹೇಳಿ ವೈದ್ಯರಿ ಹಂಗ ಹೇಳಿ ಕಳಿಸವ್ರೆ. ಬಿಟ್ಟಿದಾರ ಮತ್ತೆ ಅವ್ರಿಗೆ ಆಪ್ಷನ್ ಎಲ್ಲ ಮಾಡ್ಕೊಂಡು. ಚೆನ್ನಾಗ್ ಬರ್ತಿಲ್ಲ ಇವಾಗ ನೋಡಿ ಹುಷಾರಾಗಿ ಕುಡೀರಿ ಅಂತ ಹೇಳ್ ಕಳ್ಸಿದಿದ್ದಾರೆ ವೈದ್ರು.
ಹ್ಮ ಆತರ ಆಗ್ಬಿಟ್ಟಿದೆ ಇವಾಗ ಯೋಚನೆ ಮಾಡಿ ನೀರ್ ಕೂಡ ಯೋಚನೆ ಮಾಡ್ಕ ಕುಡಿ ಹಂಗ ಅವ.
ಹೌದಕ್ಕ ಅದು ಏನಾಗತ್ತ ಅಂದ್ರೆ. ಅ ನೀರು ಬಾಳ ದಿನ ನಿಂತಲ್ಲ ನಿಲ್ತ್ಕೊಂಡ್ರ ಲಾರ್ವಾಗಗಳೆಲ್ಲಾ ಬೆಳಿತಾವಲ್ಲಕ್ಕ. ಮತ್ತೆ ಅವು ನೀರ್ ಕುಡ್ರೆ ಏನಾಗಗ್ಬೋದು ಹೇಳಕ ನೀನೆೇ. ಮೊದಲಾಗಲ್ಲಾ ನದಿನಿ ನದಿ. ನದಿ ನೀರು ಯಾಕ ಚೊಲೋ ಅಂತಿದ್ರ ಅಂದ್ರಕ ಮಣ್ಣಿನೊಳಗಿರ ಅಂತ. ಪೋಷಕಾಂಶಗಳೆಲ್ಲಾ. ನೀರೊಳಗಿರ್ತಿದ್ವಕ ಅವಾಗ ಅದನ್. ಕುಡಿಯಕಕಿತ್ತಕ್ಕ ಇವಾಗ ಹಂಗಲ್ಲಕ್ಕ ನಳದ್ ನೀರಕ್ಕವು ಟ್ಯಾಂಕ್ ಒಳಗೆಲ್ಲ ಅ. ರ್ತಾರ ಅಕ್ಕ ಬಾಳ ದಿನದವರೆಗೂ ಅವು ಮತ್ತೆ ಕುಡುದ್ರ ಏನಾಗಗ್ತಕ್ಕ. ಹಾ ಅಕ್ಕಾ
ಹಾ ಅದೇ ಈವಾಗ. ಹ್ಮ ಇವಾಗ ಮನೆಗೆ ಒಂದೊಂದು ನಲ್ಲಿ. ರು ಯೋಚನೆ ಮಾಡ್ಕೊಂಡ ನೀರ್ ಕುಡಿಯಂಗ ಆಗತೆ ಈಗ ಅವ ಎಲ್ಲಿ ನೀರ್ ಮನಿಂದ ಒಟ್ಟನಲ್ಲಿ ನಲ್ಲಿಗಳು. ನಳವಳಿದ್ದಿಲ್ಲ ಬೇರೆಯವ ಮನೆ ಹತ್ರ ಹೋಗಿ ತರೋದು ಹಾಗ ಮಾಡ್ತಿದ್ವಿ
ಹ ಅಂತಿದ್ರು ಇವಾಗಿನ ನೀರು ನಮ್ಮ್ ಮನೆ ಮುಂದೆ ನೆಲ್ಲಿರ್ಲಿ ಕುಡಿಯಕ್ ಯೋಚನೆ ಮಾಡ್ಬೇಕು.
ಹೌದಕ್ಕ ಆಗ್ಲಕ್ಕ ಕೂಡ ನಾವು ನೀರ್ ನಾವ ಒಂದ್ ಬಟ್ಟಿ ಹಾಕಿ. ಕೆಂಡು ಇಡ್ಕಂತೀವ ಅಂದ್ರು ಕೂಡ ಅವ್ನ್ ಕೂಡಿಯಾಕ್ ಹಿಂದೆ ಮುಂದೆ ನೋಡ್ತಿವಕ್ಕ ಯಾಕ. ಯಾಕಂದ್ರ ನೋಡ್ತಿಲಕ್ಕ ನೀನು ಎಷ್ಟು ಕಲುಷಿತ ಮಾಡಿರ್ತಾರ ನೀರ್ನೆಲ್ಲಾ ಅಂತಂದು.
ಹಾ ಮೀ.
ಅದಕ್ಕೋಸ್ಕರ ನಾವು. ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲಕಂಡು ಎರಡ್ ಕಿಲೋಮೀಟರ್ ಆಗತಕ್ಕ ಇಲ್ಲಿಂದ ಫಿಲ್ಟರ್ ನೀರ್ ತರ ಅದು.
ಫಿಲ್ಟರ್ ನೀರ್ಗ ಮೀ ಹು ಹ್ಮಾ.
ಬರ್ತಿವಕ್ಕ.
ಅಯ್ಯೋ ನೋಡ ಇವಾಗ ನೀರಿಂದು ತೊಂದ್ರೆ ಬಿಡಮೀ. ನಾವ್ ಇಷ್ಟೊಂದ ದೊಡ್ಡ ಸಿಟಿ ಇದ್ರು ನೀರಿಗೆ ನಾವು ತೊಂದ್ರೆ ಪಡಾಂಗ ಆಬಿಬಿಟ್ಟಯ್ತಾಮಿ. ಅಷ್ಟು ನೀರಿಂದೆಲ್ಲಾ ಅನನುಕೂಲ ಇಲಿರೋದು.
ಎಲ್ಲಾ. ನಿಮ್ಗ ನಾಕ್ ನಾಕ್ ದಿನಕ್ಕ ಒಂದ್ಸರ್ತಿ ನೀರ್ ಬಿಡ್ತಾರಲ್ಲಕ್ಕಾ. ಅದ್ ಇನ್ನ ಕಷ್ಟ ಅಕ್ಕ ನಮ್ದು ದಿನ ಬೆಳಕ್ ಎರದ್ರ ಸಾಕು ನೀರ್ ಅರಿತಾ ಇರ್ತಾವಕ್ಕ. ನಮ ದಿನ ಬೆಳಿಗ್ಗೆ ನೀರ್ ಬರ್ತಾವಕ್ಕ ನಿಮ್ದ ಹಂಗ ಅಲ್ಲಲ್ಲಕ್ಕ.
ಹಾ ಅವನೆಲ್ಲಾ ಇಟ್ಕೊಂಡ್ ಇಟ್ಕೊಂಡ್ ಹಂಗೆ ಕುಡಿಬೇಕಲ್ಲ ಹುಳಾದ್ರರುೂ ಅವ. ಕೂಡ ಸೋಸ್ಯಂಗ ಕುಡ್ದು ಹಂಗ್ರರು ರೋಗ ಬರ್ತಿದಾವ ನಮ್ಗ ಈಗ. ಹಾ ದಿನ ನೀರ್ ಇರಲ್ಲಕಿಗೆ ಹಂಗರ. ತೊಂದ್ರೆ ಆಬಿಡತ್ತೆಮ್ಮಿ ಈಗ ಎಲ್ಲ ಕಡೆ ನೋಡ್ಬೇಕು ಏನಗೆ. ತಿ ಇಲ್ಲ ಅಂತ.
ಹು
ತೇಂಬಗಿ ನೀರಿಂದು.
ಇವಾಗ ಮತ್ತೆ ಪ್ಲಾಸ್ಟಿಕ್ ಬಾಟ್ಲ್ ಒಳಗ ಒಂದ ನೀರ್ ಕುಡಿತೀವಲ್ಲಕ್ಕಾ.
ಹಾ ಅವಿ
ತಾಮ್ರದ ಬಾಟ್ಲ ನೀರ್ ಕುಡಿಬೇಕ ಅಕ್ಕಾ ನಾವ ಪ್ಲಾಸ್ಟಿ. ಸ್ಟಿಕ್ ಬಾಟ್ಲ ಒಳ ಕುಡಿಬಾರದಕ್ಕಾ ನೀರ ಅದು. ಅದ್ರೊಳಗೆ ಇರೋಅಂತಾ ರಾಸಾಯನಗಳೆಲ್ಲಾ ನೀರೊಳಗ ಸೇರ್ಕೊಂಡ ನಮ್ಮ ಬಾಳ್. ನಮ್ಮ ದೇಹಕ್ಕ ಹಾನಿಕರಕ ಅವೆಲ್ಲಾ.
ಆ ಆ
ನಾವ ಅದಕ ಎಷ್ಟ ಆಗತ್ತ ಅಷ್ಟು ತಾಮ್ರದ ಬಾಟ್ಲಿ ಒಳಗ. ಮತ್ತೆ ಸ್ಟೀಲ್ ಬಾಟ್ಲ್ ಒಳಗೆ ನೀರು ಕುಡಿಬೇಕ್ಕಾ.
ಆರೋಗ್ಯ ನೋಕಡ್ಬೇಕಮ್ಮಿ ಇದರಿಂದಾನೆ ಸ್ವಲ್ಪ ಆರೋಗ್ಯ ಕಡದ ತೊಂದ್ರೆ ನಾವೆ ಎಚ್ಚರಿಕೆಯಿಂದ ನೋಡ್ಕೊಂಡು ಕುಡಿಬೇಕು.
ಎಷ್ಟಕ್ಕೊಂದ ನದಿಗಳ ಇದಾವಕ್ಕ ಸುತ್ತಮುತ್ತಗಳೆಲ್ಲಾ ಎಷ್ಟಕ್ಕೊಂದ ನದಿಗಳದಾವು ಎಷ್ಟ. ಅಷ್ಟಕ್ಕೊಂದು ನದಿಗಳ ಇದ್ರು ಕೂಡ ನಮಗ ನೀರ್ ಕುಡ್ಯಾಕ ಅಷ್ಟು ಹಿಂಜಿರಿಕೆ ಅಕ್ಕಾ.
ಹೌದು ಹೌದು ಎಲ್ಲಾ ಪ್ಲಾಸ್ಟಿಕ್ ಈಗ ಪ್ರವಾಸಕ್ಕಂತ ಹೋಗಿ. ಗಿ ಹ
ಅದೇ ಗಂಗಾ ನದಿ ಅಕ್ಕಾ ಗಂಗಾ ನದಿನ ದಿನಾ ಕ್ಲೀನ್ ಮಾಡಿದ್ರು ಕೂಡ ಅಷ್ಟ್ ಹಂಗೆ ಇರತ್ತ ಅಕ್ಕಾ ಎಲ್ಲಾ ಹೋಲುಸು.
ಹೌದು ಹೌದು ಸರಿ ಅಮ್ಮಿ ಸರಿ ಅಮ್ಮಿ.
ಹಾ ಸರಿ